ಕೇಳಿಸತೈತ್ಯಾ
ಇ ಕೇಳುಸ್ತೈತೇ ಹೇಳಿ ಹೇಳಿ
ಹ್ಮ್ ಅಷ್ಟೇ ಮಾಡ ಆ ಮಲೆ ನೀಮ
ಎಷ್ಟ ಅದಕ್ಕೆ ಒನ್ ಅವರ್ ಊಟ ಟೈಮು ಒನ್ ಅವರ್ ಊಟೋ ಟೈಮ
ಬಾ ಆಮೇಲೆ ಒನ್ ಅವರ್ ಊಟ ಟೈಮ್ ಇರುತ್ತೆ ನೀನು ಕರೆಕ್ಟ್ ಎರಡು ಗಂಟೆಗೆ ಬಿಡುತ್ತೆ ಎರಡು ಗಂಟೆ ಎರಡು ಕಾಲು ಎರಡು ಹತ್ತು ಎರಡು ಇಪ್ಪತ್ತು ಸಮಥಿಂಗ್ ಇರುತ್ತೆ ಎರಡು ಗಂಟೆ ಹೇಳ್ತಾರೆ ನಾವು ಅರ್ಧಬರ್ದ ಕೆಸ ಬಿಟ್ಟ ಹೋಗಲ್ಲ ಒಂದೈದು ನಿಮಿಷ ಕೆಸ ಇತ್ತಲ್ ಅದು ಮುಗಸ್ಬಿ ಆಮೇಲೆ ಹ್ತೀವಿ ಒಂದ ಎರಡುತ್ತು ಎರಡು ಕಾಲು ಎರಡು ಇಪ್ಪತ್ತು ಹಿಂಗ ಆಗುತ್ತೆ ಹೋಯ್ತೀವಿ ಹೋದ್ರೆ ಕರೆಕ್ಟ್ ಒನ್ ಎರಡು ಕಾಲ್ರೆ ಮೂರು ಕಾಲು ಎರಡುವರೆಗೆ ಬಂದ್ರೆ ಮೂರವರೆ ಇನ್ ಒನ್ ಅವರ್ ಟೈಮ್ ಇರುತ್ತೆ ನೀವು ಊಟ ಆದ್ರರು ಮಾಡೋ ನೀ ಏನಾರ ಮಾಡ್ಕೊ ಎಷ್ಟು ಒಟ್ನದ ಒನ್ ಅವರು ಅವರು ಎರಡೆ ನೋಡರು ಏನೋ ಕೇಳಲ್ಲ ಅವ್ರು ಎದ್ರಗಡೆ ಕುಂತರೋದ್ ನೋಡಿದ್ರು ಕೂಡ ಏನೋ ಕೇಳಲ್ಲ ಆ
ಏನ ಕೇಳಲ್ಲ
ಏನ ಕೇಳೋಲ್ಲ ಒನ್ ಅವರ್ ಟೈಮ್ ನಮಗೆ ಎರಡು ಹತ್ತಕ್ಕೆ ಬಿಟ್ರೆ ಮೂರು ಹತ್ತಕ್ಕೆ ಎರಡು ಇಪ್ಪತ್ತಕ್ಕೆ ಬಿಟ್ರೆ ಮೂರು ಇಪ್ಪತ್ತಕ್ಕೆ ಈ ತರ ಒನ್ ಅವರ್ ಟೈಮಿಂಗ್ಸ್ ಇರುತ್ತೆ
ಹ್ಮ್ ಆತದೆ
ಏನಶ ಎಷ್ಟ್ ತಿನ್ ಬಿಡ್ತಿವಿ ಒಂದ ಇಷ್ಟ ತಿನ್ನೋದು ಕಾಲ್ ಗಂಟೆ ಊಟ ಆಗ್ಬಿಡುತ್ತೆ ಇನ್ನು ಮಿ ಟೈಮಲ್ಲಿ ಫೋನ್ ನ್ ನೋಡ್ಕೊಂಡು ಹ್ಮ ಕೂತ್ಕೊಂಡು
ಆ ಆಥರ ಟೈಮ್ ಪಾಸ್ ಮಾಡ್ ತಿರ್ತೀವಿ ಮತ್ತೆ ಒನ್ ಮೂರು ಗಂಟೆ ಅಷ್ಟ ಜಾಯ್ನ್ ಆದ್ರೆ ನಾ ಮೂರು ಗಂಟೆಯಿಂದ ಮತ್ತೆ ಒಂದು ಆರೂವರೆ ಆರು ಆರೂರೆ ನಮ್ಮ ಟೈಮಿಂಗ್ ನನ್ನ ಟೈಮಿ್ ಸೇರಿದ ಆರೂವರೆ ನಮ್ ಶಿಷ್ಯ ಅಂದ್ರದದು ಒಂದು ಆರು ಮುಕ್ಕಾಲು ನಮ್ ಶಿಷ್ಯ ಅಂದ್ರದದು ಒ ರಘುಮತಿ ವಿಶ್ವಾತಿ ಹುಡುಗರ ಅವ್ರೇ ಅವ್ರದ್ದು ಮತ ನಿಮಿಷ ಜಾಸ್ತಿ ಒಂದು ಆರು ಮುಕ್ಕ ಕಾಲಗೆ ಅವರೆಲ್ಲ ಎತ್ ಮಾಡಿದ ಸಾಮಾನಗಳು ಎತ್ ಮಾಡೋ ಕಸ ಗುಡ್ಸೋಕೆರರೆ ಕಸನಂಗ್ಳ ಹೆಂಗೆ ಅಂದರೆ ಬೆಳಗ್ನಾಗ ಗುಡಸಲ್ಲ
ಐತ್ತುಪಾಯ
ಬೆಳಗನಾಗ ಕಸ ಗೋಡ್ಸಲ್ಲ ಒಂದ್ ನಾಲ್ವರೆಗೆ ನ ಸ್ಟಾಕ್ ಆರವರೆ ಸ್ಟಾಕ್ ಮಾಡತಿ ಕೆಲಸ ಯಾರವಗೆ ಸಣ್ಣಪಟ್ಟ ಮಿಷನ್ ಗಳೆಲ್ಲ ಉರುಸ್ಕೊಳ್ಳದು ಸ್ವಲ್ಪ ಫಿಶರ್ಸಿದ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳ ಎಲ್ಲ ಮಾಡಿರ್ತೀವಿ ಆರೂರೆ ಮೇಲೆ ಆರು ಮು ಕಗೆ ಹೋಗಿ ಅವರು ಹೇಳ್ಾ ಬ್ಬಿಡು ಅಂದ್ರ ಸ್ವಪ ಚಿಕ್ಕ
ಪ
ಹಣ ಹೋಗ ಕೈತೊಂಡ ನೀವು ನಂಗಿ ಮತ ಮುದ್ಕಪ್ಪ ತಾತಾಪಬ್ರ ತಾತಂಗೆ ಇನ್ನ ಬುಡುಗ ರೂಪೇಶ ಟೌನ್ ಗೆ ಎಲ್ರಿಗೂ ಕೈತ ಹಕೊಳ್ಳಿ ಅಂತ ಕೇಳ್ತಾರೆ ಹಂಗಂದ್ಬಿಟ್ಟು ಅವರು ಕಸ ಗುಡ್ಸೋಕೆ ಕ್ಲೀನ್ ಮಾಡಕಲ್ಲ ಶುರು ಮಾಡ್ಕತಾರೆ ನಾ ನಾ ಹೋಗ್ಬಿಟ್ಟು ಕೈ ತೊಳ್ಕೊಂಡು ಮತ್ತು ಬಟ್ಟೆ ಚೇಂಜ್ ಮಾಡ್ಕೊಂಡು ಏಳು ಗಂಟೆ ಆಗರುತ್ತೆ ಆರ ಮುಖಲೂ ಹೋದ್ರೆ ಕೈ ತೊಳ್ಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಂಡು ಏಳು ಗಂಟೆ ಆಗಿರುತ್ತೆ ಆ ಏಳು ಗಂಟೆಗೆ ಬರ್ತಾರೆ ಸ್ವಲ್ಪ ಸಣ್ಣ ಪುಟ್ಟ ಏನ್ ಅಂಗಡಿ ಮಾತ ಇದಿದ್ದರ್ತವೆವುಾ ಕೆಸ ಹಂಗ್ತ ಈ ಕೆಸ ಹಿಂಗ ಆಯಿತು ಸಣ್ಣ ಪುಟ್ಟ ಕೆಲಸ ಸ್ವಪ ಫಾಸ್ಟ್ ಆಗ್ಬೇಕು ಸ್ಲೋಫಿನಿಂಗ್ ಬತ ಆ ನೀಟ ಆಾಗಿ ಬರ್ತ ಇಲ್ಲ ಕೆಲ್ಸ ಅವ್ರ ಹಂಗಂದ್ರು ಇವ್ರ ಹಿಂಗಂದ್ರು ಸಣ್ಣ ಪುಟ್ಟ ಇದ್ದೆ ಇರ್ತವಲ್ಲ ಅವೆಲ್ಲ ಮಾತುಕತೆೆ ಒಂದ್ ಐದ್ ನಿಮಿಷ ಹತ್ತು ನಿಮಿಷ ಆಗತ್ತೆ ಏಳು ಗಂಟ ಮೇಂದಐಮ್ಷ ಹ ನಿಮಿಷ ಆಗತ್ತ ಏಳುದು ಏಳು ಹತ್ತು ಏಳು ಕಾಲು ಆ ಟೈಮಲ್ಲಿ ಕೈಗೆ ಸಲ್ರಿ ಸಿಗುತ್ತೆ
ಹ್ಮ್ಷ ಾಯ ಎಷ್ಟತ್ ಕಿರದು ಬಸ್ ಎಷ್ಟ ಎಷ್ಟತ್ತಂದ ಎಷ್ಟತ್ತವರೆಗೂ ಎಷ್ಟತ್ತರಿಂದ ಎಷ್ಟತ್ತವರೆಗೂ ಬಸ್ ಇರದು
ಎಕ್ಸಾಕ್ಟ್ ಏಳು ಗಂಟೆ ಒಂದು ಬಸ್ಸ ಐತಿ ಅದು ರೆಗ್ಯುಲರ್ ಬಸ್ ಏಳು ಗಂಟೆಗೆ ಐತೆ ಸೊ ಏಳ ಗಂಟ ನ ಬಸಕ್ ತಗೊಂತಾರೆ ನಾವುರು ಮುಖಾ ಅಂಗಡಿ ಬಿಡ್ಬೇಕೈತೆ
ಹ
ಸೊ ಅದ ಆಲ್ಲ ನಾ ಅಂಗಡಿ ಬಿಡೋದು ಏಳ ಗಂಟೆ ಏಳುತ್ತಕ್ಕೆ ಸೊ್ ಏಳು ಗಂಟೆವಸ್ು ಮಿಸ್ ಆಗ್ಬಿಡತ್ ನಮ್ಗೆ ಆರು ಮುಖಾ ಅಂಗಡಿ ಬಿ್ರೆ ಏಳು ಗಂಟ ಬಸ್ ಸ್ಟಂಡ್ ಇಬಹ ಏು ಗಂಟ ಬಸ್ ಸಿಕ್ ಬಿಡುತ್ತೆ ನಾ್ ಆರ ಮುಖಕ್ಕಲ್ ಕೈ ಕೊ್ತೀವಿ ನಾವು ನಮ್ಗೆ ಕೈಗೆ ಸಂಬಳ ಸಿಕ್ಕದೆ ಏಳು ಗಂಟೆ ಏಳು ಹತ್ತು ಏಳು ಕಾಲು ಅಂಕ್ ಸಂಬಳ ಸಿಕ್ಕ ಕೈಗೆ ಒ ಬಸ್ಣ ಬರ ಅದು ಬಸ್ ಮ್ ಏಳುುವರೆಗೆ ಒಂದು ಬಸ್ ಸಐತೆ ಅದು ಗ್ಯಾರಂಟಿ ಇಲ್ಲ ಒಂದ ದಿನ ಬರುತ್ತೆ ಒಂದ ದಿನ ಬರಲ್ಲ ಒಂದಿನ ಬರುತ್ತೆ ಒಂದಿನ ಬರಲ್ಲ ಆತರ ಏಳುುವರೆ ಬಸ್ಸ
ಬಾ ಮನೆ ಹೊಸ ಬಾಡಿಗೆ ಅವರುು ಏನಪ್ಪಾ ದೇಗೆ ನೆಗಡಿದ ಅಶ್ವಗಂಧೆ ಜ್ಯೂಸ್ ಬಗ್ಗೆ ಫೋ ಕಸಿದ್ದೇನೆ
ಒಂದು್ ನಿಮಿಷ ಹಂಗೆ ರರಿ ಒಂದ್ ನಿಮಿಷ ಹಂ
ನ್ದು ಪರ್ಫೆಕ್ಟ್ ಮಾಡ್ಬೇಕು ಅಂದ್ರೆ ಇ್ ಮಾಡಿ ತಿನಲ್ಲಿರುವ ಐದು ಐಬ ಮೀಿಕಗಳು ನಿಮ್ಮನ್ನು ಉಳಗಿನಿಂದ ಸ್ಟ್ರೋಕ್ ಆಗಿರುತ್ತವೆ ದುಕೆ
ಹಾ ಹ
ಬಟ್ಟೆಗಳಂತ ಬೇಗರೆ ಬಹು ಬರುತ್ತ ತೊಗಿಸುತ್ತೆ ಆ ಸುಗಂ ಬರುತ್ತೆ ರೋಹ ಎಂದ ಆಕೆ ವ್ಯತ್ಯಾಸ ಬರೀ ಇಷ್ಟೇ ಇರದು ಇಲ್ಲಿ ಎಲ್ಲಿ ಸದಕ್ಕೆ ಎಷ್ಟ ಹೇಳಿ ಇಲ್ಲಿ ಹಾಗಾಗಿ ನನು ಆರೋಗ್ಯನುೂ ಕೆಡಲ್ಲು ಸಗಲ್ಲ ಎಷ್ಟೊ ಹಲೋ ಹ ಹೌದು ನೆನ್ನೆಯಿಂದಷ ಮದ್ವೆೆ ಎಣನೆ ಇಚ್ಚೆ ಅಲ್ಲಮ್ಮ ಹೊರಟೆ ಮದ್ ಇಲ್ಲ ನಿಮ್ಮ ಪ ಸುಂಜ ನೀ ಮಾತ ಬರ್ತೀನಿ ಶು್ದಿ ಬೇಕು ಇದರಲ್ಲಿ ಆಯುರ್ೇದ ಸ್ಟ್ರಾಂಗ್ ಆಗ್ಸತಿ ಸಹಕ
ಹಾ
ಹಲೋ. ಹ ಸ ಹಲೋ
ಹಲೋ ಕೇಳಸ್ತಿದಯಾ
ಹಾ ಕೇಳಸ್ತೈತ್ರಿ
ಹಾ ಹೇಳಿ ಹೇಳಿ ಫ್ರೆಂಡು
ಏನ್ರ ನ ಹ ಊಟಕ್ ಕರುಧ್ನ.
ಅವನಿಗೆ ಗೊತ್ತಲ್ಲ ನಮ್ಮನೇಲಿ ಯಾರು ಇಲ್ಲ ಅಂದಬಿಟ್ಟು.
ಒಳಗೋಗಿ ಅವನು ಬಂದಾರ
ಬಾಕ್ಸ್ ಏನರ ಹಾಕೊಡ್ತೀನಿ ತಗೊಂಡ್ ಹೊಗಿ ತಿನ್ನುವಂತೆ ಅಂದಬಿಟ್ವಿ ಈ ಜಸ್ಟ್ ಇದ್ ಮಾಡ ಬಂದೆ ಕಣಪ್ಪ ಬಂದ್ ಬಿಟ್ಟು ಈಗ ಹೋಗ್ಬೇಕು ಮನೆ ಕಡೆ. ಕಟ್
ನಿಮ್ದು ಊಟ ಎಷ್ಟೊತ್ತಿಗೆ ಎರಡು ಗಂಟೆನಾ ಮೂರ್ ಗಂಟೆನ.
ನಾಕ್ ಗಂಟೆ
ನಾಲಕ್ಕ ಅಷ್ಟೊಂದು ಲೇಟಾ.
ಹ
ಹ್ಮ
ಏನ್ ಕೆಲ್ಸಲ್ವಲ್ಲಾ ಇನ್ ಏನ್ ಮಾಡ್ತೀಯ.
ಹ ಹ. ಕೆಲ್ಸದ್ದೇ ಒಂದ್ ದೊಡ್ಡ ಸಮಸ್ಯೆ ಒಂದೊಂದ್ ಕಡೆ ಒಂದೊಂದ ತರ ಸಮಸ್ಯೆ ನಂದು ಸೋಮವಾರ ಡಿಕ್ಲೇರ್ ಆಗ ಗುತ್ತೇ ಏನಾಗುತ್ತೆ ಏನ್ ಬಿಡುತ್ತೆ ಅಂದ್ಬಿಟ್ಟು ಸೋಮವಾರ ಡಿಕ್ಲೇರ್ಗುತ್ತೆ ಅಲ್ಲಿಗಂಟ ಏನು ಡಿಕ್ಲೇರ್ ಇಲ್ಲ. ಸೋಮಾರಗಂಟಾ ನೀರಿನ್ ಮೇಲ್ ಗುಳ್ಳೆ ಇದ್ದಂಗೆ ಹ.
ಯಾಕೆ ಯಾಕೆ.
ಆಯಾ ಅಂದ್ರೆ ಹೇಳಿದ್ಹ್ನಾಲ ಸರಿ ರೆಸ್ಪಾನ್ಸ್ ಮಾಡತ ಇಲ್ಲ ಈಗ ನನ್ ಫೋನ್ ಮಾಡ್ದೆ ನಿಮಗೆ ಅಂತ ಅಂದ್ರೆ ನೀವು ಕರೆಕ್ಟ್ಗ ಮಾತಡ್ಬೇಕ ಇಲ್ಲ ಕೆಲಸ ಐತೆ ಅಂತ ಅನ್ಬೇಕು ಇಲ್ಲ ಕೆಲಸ ಇಲ್ಲ ಅಂತ ಹೇಳ್ಬೇಕು ಕೆಲ್ಸ ಇಲ್ಲ ಬರ್ಬೇಡ ಅಂತ ಹೇಳ್ಬೇಕು. ಇಲ್ಲ ಕೆಲ್ಸ ಐತೆ ಬಾ ಅಂತ ಹೇಳ್ಬೇಕು ಆಯ್ತಾ ಕೆಲ್ಸ ಇದ್ದಾಗ ಮಾತ್ರ ಮನೆ ಮುಂದಕ್ಕೆ ಹುಡಿಕಬರೋದು ನಾ ಅಪ್ಪನಿಗೆ ಫೋನ್ ಮಾಡೋದು ಕರೆಕ್ಟ್ ಒಂಬತ್ ಗಂಟೆಗೆ ಅಂದ್ರೆ ನ ಮನೆ ಬಿಡೋದು ಒಂಬತ್ ಗಂಟೆ ಎಂಟೂವರೆ ಒಂಬತ್ ಗಂಟೆ ಮನೆ ಬಿಡ್ತೀನಿ ಅಲ್ಲಿ ತಲ್ಪಗಂಟ ಒನ್ ಅವರ್ ಜರ್ನಿ. ಹೇಳುದ್ನಲ ನಿಮ್ಗ್ ಆಗ್ಲೆ ಬಸ್ಸಲ್ಲಿ ಹೋದ್ರೆ ಎಂಟೂವರೆಗೆ ಹೋಗ್ತೀನಿ ಮಾಮೂಲಿ ಹೋದ್ರೆ ಒಂಬತ್ ಗಂಟೆ ಒಂಬತ್ತು. ಕಾಲ್ಗಾರ್ ಹೊಯ್ತಿನಿ ಏನ್ ಮೇಂಟೈನ್ ಆಗುತ್ತೆ ಅಂತ ಹೇಳಿದ್ನಾಲಾ ಆತರ. ಹ ನಾರ್ಮಲ್ ಆಗಿದ್ದಾಗ ಏನ್ ಮಾಡೋದು ಕೆಲಸ ಇಲ್ಲೇ ಇದಾಗ ಫೋನೇ ಮಾಡಂಗಿಲ್ಲ. ಹ್ಮ್ಮ್ ವರ್ಕ್ ಲೋಡ್ ಇರ್ಬೇಕಾದ್ರೆ ನಮ್ ಅಪ್ಪಂಗ್ ಫೋನ್ ಮಾಡೋದು. ಗಿರಿ ಅವ್ರು ಬತ್ತಾವ್ರ ಏನ್ ಮಾಡ್ತಾವ್ರೆ ಅಂತ ಕೇಳದು ಹ ವರ್ಕ್ ಲೋಡ್ ಇಲ್ಲ ಅಂ ಇಲ್ಲ ಅಂತಂದ್ರೆ ಮಾತ್ರ ಫೋನೇ ಮಾಡಂಗಿಲ್ಲ ಹ ಹಂಗ್ ಆಗ್ಬಿಟ್ರಿ ಹೆಂಗೆ. ಅದ್ಕೆ ನಾ ಏನ್ ನೋಡ್ತೀನಿ ನೈಟ್ ಒಂದು ಏಳು ಗಂಟೆ ಎಂಟು ಗಂಟೆ ಮೇಲೆ ಒಂದು ಫೋನ್ ಮಾಡ್ತನಿ ಇವತ್ ನಾಳೆ ಮೊಂಡಲ್ವಾ. ನಾಳೆಯಿಂದ ಕಾಮೆನ್ಸ್ ಆಗುತ್ತೆ ಕೆಲಸ ಸೊ ಇವತ್ತೊಂದು ಏಳು ಗಂಟೆ ಏಳುವರೆ. ಅಷ್ಟೊತ್ತಿಗೆ ಫೋನ್ ಮಾಡ್ತೀನಿ ಮನೆ ಇಂದ ಬರ್ತಾದಿನಿ ಅಂತ ಹೇಳ್ತೀನಿ ಏನ್ ರೆಸ್ಪಾನ್ಸ್ ಮಾಡ ನೋ ನೋಡ್ತೀನಿ ರೆಸ್ಪಾನ್ಸ್ ಏನಿಲ್ಲ ಅಂತಂದರೆ ನಾನು ಅದರ ಅಸೆಬಿಟು ಮಾಮೂಲಿ ಮೈಸೂರು ಗೀಸೂರು ಕಡೆ ಬರೋದು. ಬೇರೆ ಕಡೆ ನೋಡ್ಕೊಂಡು ಏನರ ಮಾಡಬೇಕು ರೆಸ್ಪಾನ್ಸ್ ಮಾಡಿದ್ರೆ ಮಾಮೂಲಿ ನಾಳೆಯಿಂದ ನೋಡ್ ಮಳವಳ್ಳಿಗೆ ಹೋಗ್ಬೇಕು ಒಟ್ನಲ್ಲಿ ಒಂದ್ ಎರಡು ಮೂರು ವಾರದಿಂದ ಫೋನ್ ಮಾಡಿರದಿಲ್ಲ ಮೊನ್ನೆ ಮಾತ್ರ ಫೋನ್ ಮಾಡಿದ್ರು. ಒ ನ ಸಡದಫೋನ್ಟ್ಟ ಬ ಯಾರೋ ಕೊಡ್ತಾರ ಹುಡುಗುರು ಹಂಗೆ ಹಂಗೆ ಫೋನ್ಿ ಹೇಳಾರ ನಿಮ್ಗೆ ಆಥರ ಸಡನ್ ನಾನು ಪಟ್ಟಂತ ಇದು ಮಾಡಬಿಟ್ಟು ಓದೆ ನೋಡು ಏನಾಗುತ್ತೆ ಏನ್ ಬಡುತ್ತೆ ಅಂತ. ದೇವರೊಬ್ಬನು ಗೊತ್ತು ಅಷ್ಟೇ ನಮ್ಮ್ ಕೈಲಿ ಏನೂ ಇಲ್ಲ ದೇವ್ರ ಕೈಲೆ
ನಿಮ್ದು ಕೆಲ್ಸ ಏನ್ ಮಾಡ್ಕೊಂಡಿದ್ದೀರ.
ಏನಿಲ್ಲ ಮನೇಲಿ ಕೂತಿದ್ದೀನಿ.
ಅಲಲ್ಲ ನೆಕ್ಸ್ಟ್ ಫ್ಯೂಚರ್ ನೆಕ್ಸ್ಟ್ ಪ್ಲ್ಲಾನ್ ಏನಿದೆ ಅಂತ.
ನೋಡ್ಬೇಕು ಬೇರೆ ಕಡೆ ಎಲ್ಲಾರ.
ನೋಡ್ಕಳ್ರಿ ಕಾಲಿ ಕೂತ್ಕೊಂಡ್ರೆ ಆಗಲ್ಲ ಏನಾರ. ಮಾಡ್ಕಬೇಕು.
ನಾವು ಅದ್ದೇ ಮಾಡ್ಸತಿೀವ್ರಿ ಏನ್ ಮನನ ಹೇಳಿ
ಆ ನೋಡಡಿರಮಂದು ಹ
ಸದ್ಯಕ್ಕೆ ಯಾವ್ದೂ ಸಿಗ್ತಲ್ಲ ಏನ್ ಮಾಡೋದು
ಓ ಕೆಲ್ಸದ್ರೆ ಹಿಂಸೆ ಕೆಲ್ಸಗಳದೆ ಒಂಥರ ಹಿಂಸೆ ಮತ್ತ ಒ ದೊಡ್ಡ ಸಮಸ್ಯೆ ಏನ್ ಮಾಡಕ್ಕಾಗಲ್ಲ
ತಮನದು ಏನ್ ಮಾಡಟ ಆಯ್ತದೆ ಏನ್ ನಡ್ಕೊಂಡ್ ಹೋಗ್ತಿರದ ಆ ಗಾಡಿ ಸೌಂಡ್ ಇಷ್ಟೊಂದ್ ಸೌಂಡ್
ಗಾಳಿ ಗಾಳಿ ಗಾಳಿ ಈ ಜಸ್ಟ್ ಫ್ರೆಂಡ್ ಫೋನ್ ಮಾಡಿದ್ನಲಾ ಮನೆ ಮಟನ್ ಮಾಡ್ಸವ್ರೆ ಬಾಕ್ ಚಲ ಕೊಡ್ತೀನಿ ಬಾ ಅಂತ ಜಸ್ಟ್ ಫೋನ್ ಮಾಡಿದ್ದ ಈ ಜಸ್ಟ್ ಆಚೆ ಕಡೆ ಬಂದ್ರೆ ಅದು ಗಾಳಿ ಸೌಂಡ್
ಸ ಸಂದ
ಈಗ ಎಷ್ಟು ಲೈನ್ ಇರ್ಬೇಕ್ರೆ ಹಂಗೆ ಆಚೆ ಕಡೆ ಹಂಗಿದ್ದ ಅಷ್ಟ
ಹ ಹೌದಾ
ಇಲ್ಲೇ ನಮ್ಮ ನ ಆಲ್ರೆಡಿ ರೀಚ್ ಆಗೇಬಿಟ್ಟೆ ನಮ್ಮ ಮನೆಯಿಂದ ನೆಕ್ಸ್ಟ್ ಬೀದಿ ಅಲ್ಲಿೇ ಅವ್ರ ಮನೆ ಫ್ರೆಂಡ್ ಮನೆ ಇರೋ ಒಂದ ಎರಡುಜ್ಜೆ ಅಲ್ಲಿ ಫ್ರೆಂಡ್ ಮನೆ ಬಂದ ಆಕ್ಚುಲಿ ಬಂದ ಆಯತು ಆಚುಲಿ ಇದೀನಿ ಈಗ ಬರ್ತಾನೆ ತಗೊಂಡು ಬರ್ತಾನೆ ಮಣ್ಣು ತಿನ್ಕೋದಷ್ಟು ಅದರಲ್ಲೆಲ್ಲ ಚೆನ್ನಾಗಾಗಿದೆಾನ ಫ್ರೆಂಡು ಅದರಲ್ಲೆಲ್ಲ ತೊಂದರೆ ಇಲ್ಲ ಬೇರೆ ವಿಷಯಗಳಲ್ಲಿ ಒಂದು ಅರ್ಜೆಂಟ್ ಟ್ಟನ್ ಥರ ಆಗ್ಬೋದು ಬೇರೆದರಳಾಗ್ಬೋದು ಪಕ್ಕದಲ್ಲೇ ಇರೋದು ಪಕ್ಕತಲ್ಲಮ್ಮ ಹಾ ನಂದ ಹೇಳ್ತೀವಿ ಬೀಸೇನ್ ಮಾಡ್ಸ್ಬೇಕ್ರ ನಗೆ ಕೆಳಗಡೆ ಗಂಟೆ ಹೋಗ್ಬೇಕು ನಾನ್ ಬಂದಿರ ಪಕ್ಕದ್ ರೋಡ್ಗೆ
ನೋಡ ನಿಮ್ ಫ್ರೆಂಡ್ ಹತ್ರ ಗಾಡಿ ಇದ್ರೆ ಗಾಡಿ ಇಸ್ಕೊಂಡ ಹೋಗು
ಗಾಡಿ ಇಲ್ಲ ಗಾಡಿ ನನತ್ರ ಗಾಡಿ ಆಐ್ತ ಮ ಫ್ಯೂಲ್ ಇಲ್ಲ ಹಂಗೆ ನಿಲ್ಸ್ಬಿಟ್ಟೀನಿ ಗಾನ ನಾನು ಸುಮಾರ ದಿನಾನಯ್ತು ಗಾಡಿ ನಿಲ್ಸ್ಬಿಟ್ಟೀಿನಿ ಫ್ರೆಂಡ್ ಹತ್ರ ಗಾಡಿ ಇಲ್ಲ ಹ್ಮ್ ಹೋಗ್ತೀನಿ ಆಚೆ ಹೋಗ್ತೀನಿ
ಈರುಳ್ಳಿಯಲ್ಲ ತಾವ ತಾವಲ್ಲ ದಷ್ಟಟ ಪಬೇಕ
ಹಾಕ್ಸ್ಬಿು ನಾನೇ ಫೋನ್ ಮಾಡ್ತಿ ಹಾಕ್ಸ್ಬಿು ನಾನೇ ಫೋನ್ ಮಾಡ್ತೀನಿ ತುರೆ ಸರಿ ಒಂದು ನಿಮಷ ಮತ್ತ ಕಲ್ ಮಾಡ್ತೀನಿ ಆಯ್ತು
ಸ ಹ ಸ
ಹ
ಯ